ಹಲೋ
ಹಾ ಏನ್ ಮಾಡಕತಿಪಾ
ಎಮಲ್ಕದಿ
ಏನ ಬಡ ಸುಮ್ ಮಕ್ಕಂದ ತಂದಿದ್ಯ ಮಕೊಂಡಿದ್ಯ
ಹ್ಮ ಒದಲ
ಬೋದಿ ಬೋದಿ ಬ್ಯಾಸರ ಆಗ್ಯದ ಹೊರಗೆ ಬದ್ನಿ
ಹ ನಾನ್ ಬಂದಿ ಹೊಡದು ಹೋಮ್ ವರ್ಕ್ ಇದ್ದುವ
ಹ್ಮ್
ಹೋಮ ವರ್ಕ್ ಬರ್ತಾ ಅಂತ ಬಂದಿದ್ಯ
ಹೌದಾ
ಹೋಮ್ ವರ್ಕ್ ಫಿಸಿಕ್ಸ್, ಕೆಮಿಸ್ಟ್ರಿ ಕೊಟ್ಟಿದ್ರ
ಹುಂ
ಮರ್ಕಾ ಕುಂಚಿದ್ದ್ಯಾ
ಅವೆಲ್ಲಾ ಚಂದ್ ಪ್ರಾಕ್ಟೀಸ್ ಮಾಡವೋ
ಹಾ ಹುಂ
ಪಿಸಿಇ ಅವೇ ಬರ್ತಾವ್
ಹಾ
ಅದ ಬರ್ತಾವ ಚೆಂದ ಪ್ರಾಕ್ಟೀಸ್ ಮಾಡಪ್ಪ ಅಂದ್ಯಾ
ಹೌದು ಹೌದ ಫಿಜಿಕ್ಸ ಎಪತ್ತ್ ಮಾರ್ಸಿನು ಇರ್ತಾವ್
ಹ್ಮ ಎಷ್ಟ ತೋಂದ್ರ ಪಾಸ್ ಪೀಜಿಕ್ಸ
ಇಪ್ಪತೋಂದ ತಗೊಂಡ್ರ ಪಾಸ್ ಸ್
ಇಪ್ಪತ್ತೊಂದಾ
ಆ ಮ್ಯಾತ್ಸ ಇಪ್ಪತ್ತೆಂಟು ತಗೋಬೇಕು ಮ್ಯಾತ್ಸ ಕನ್ನಡಾ
ಹ್ಮು ಹ್ಮು ಹ್ಮು
ಮಾತ್ಸ ಕನ್ನಡ ಇಂಗ್ಲೀಷ್ ಇಪ್ಪತೆಂಟ್ ತಗೋಬೇಕ.
ಊಟಾ ಮಾಡಿದ್ಯಾ
ಹಾ ಏನ್
ನಾನ್ ಮಾಡಿ ನೋಡ ಏನೇನ್ ಮಾಡಿ
ಅನ್ನಾ ಸಾರಾ ಚಿಕಾನಾ ತತ್ತಿ
ಹ್ಮು ಹ್ಮು
ಹಾ
ನಾನ ಜಂಕ್ ಕೊಡ್ತೇನಿ ಗವರ್ಮೆಂಟ್ ಸರಿ
ಹಾಕ್ ಕಲಂದರ್
ಜಂಕ್ ಫುಡ್ ಗಳು ಆರೋಗ್ಯಕ ಹಾಕಾನಿಕಾರ
ಹೌದಾ
ಮತ್ತೆ ಒಟ್ಟಿ ಬನಾಗ ಚಲಿ ಬನಾಗ
ಹ್ಮು ಹ್ಮು
ಹೋಗಿದ್ದಿಲ ಕಾಲೇಜಗಿ
ಕಾಲೇಜಿಗೆ ಹೋಗಿದ್ದೆ
ಏನ್ ಮಾಡ
ಏನಿಲ್ಲಾ ಸುಮ ಕುಂತ ಬಂದಿ ನೋಡು ಯಾವ್ ಪಿರ್ಡ ಪಿರಿಯಡ್ ನಡದಿಲ್ಲತ್ತ ಇವತ್
ಯದಕ್ಕ
ಮೀಟಿಂಗ್ ಇತ್ತಂತ ಟೀಚರ್ ದು
ಟೀಚರ್ ಮೀಟಿಂಗ್ ಇತ್ತಲಾ- ನಾಲ್ಕು ತಾಸ ಆರ ತಾಸ ಮೀಟಿಂಗ್ ಇತ್ತ
ಹಾ ಆರ್ ತಾಸ ಮಿಂಟಿಂಗ ಇತ್ತ ನಿಂಬೆ ನಿಮ ನೀವಾಗಿದ್ದ್ಯಾ ಕಾಲೆಜ್ ಗೆ
ಹೋಗಿದ್ದೆ
ಹ್ಮ್ಂ
ಹೋಗಿದ್ದೆ ಸುಮ್ ಹೋಗೋದು ಕ್ಲಾಸ್ ಕೆೇಳೊದು ಬರೋದು
ಹೌದಾ ಫಸ್ಟ್ ಪ್ರ್ರೀಡ್ ಯಾರ ತೊಂಗಾರ
ಗಡೇ ಹೋಗ ಹೋಬಳಸರ್ ಬಯಾಲಜಿ ಸರ್ ತೋಡ್ರಿ
ಹ್ಞೂ ಹ್ಞ ಸೆಕೆಂಡೆ.
ಹಾ
ಯಾರ್ಡ್ನೆ ಪಿರಡ ಯಾರ್ ತಾಂದರ.
ಸೆಕ ಸೆಕೆಂಡ್ ಪಿರಿಡ್ ಮ್ಯಾಥ್ಸ್ ಟೀಚರ್ ತೋಂಡರ
ಮೂರನೇ ಪಿರಿಡ.
ಅ ಮೂರನೆ ಪಿರಡೂ. ಅವ್ರ ಕೆಮಿಸ್ಟ್ರಿ ಮಿಸ್ ತೋಂಡರು.
ಯಾಕ
ನಾಕ್ನೇದು ಭಾರತಿ ಮಿಸ್ ಅವ್ರು ತೋಂಡರ.
ಹೌದಾ ಐದು ಆರು ಐದು ಆರು.
ಐದ್ನೇದೂ ಪ್ರಿಯಾ ಮಿಸ್ ಐದ್ನೇದು ದೇವಿ ಮಿಸ್ ತಗೊಂಡ್ರ ಫಜಿಕ್ಸ್.
ಹ್ಮ ಹಾ
ಅರನೇದು ಇಂಗ್ಲೀಷ್ ತೋಂಡರ.
ಹ್ಞೂ
ಯೋಳನೇದು ಪ್ರಿಯಮಿಸ್ತೋಂಡ್ರ ಎಂಟನೇದು ಕನ್ನಡ ಸರ್.
ಹ್ಮ್ ಹ್ಮ್ ಎಂಟನಡ್ತೆವೆನು ಟೋಟಲ್.
ಎಂಟು ಪಿರಿಡ್ ನಡ್ತೆವ.
ಹ್ಮ್ ಹ್ಮ್ ಬಾಳ ವಜ್ಜೆ ಆಯ್ತಪ್ಪಾ.
ಏ ಒನ್ಪರಡು ಐವತ್ತೈವತ್ತ್ ನಿಮಿಷ.
ಹ್ಮ್
ಫಸ್ಟಿನವು ನಾಕು ಪರ ಫಸ್ಟಿನವು ನಾಕು ಪಿರಡೂ ಒಂದೊಂದ್ ತಾಸು.
ಬಾಳ್ ಟೈಮ್ ಲಾಂಗ್ ಆಯ್ತಪ್ಪಾ.
ಬಗ್ಗೆ ಲಾಂಗ್ ಆಯ್ತು.
ಹ್ಮ್
ಮುಂಜೆಲ್ಲಿ ಏಳವರೆಗೆ ಓತ್ನಿಲ್ಲಿ.
ಹೌದೌದು. ಊಟ ಅದು ಮಾಡ್ತರ್ಯ ಇಲ್ಲ ಮುಂಜಲಿ.
ಮಂಜೆಲ್ಲಿ ಮಾಡ್ತಿವಿ ಊಟ ಹೋಗಲ್ಲ ಮಂಜೆ ಮಂಜೆನಿ ಹಂಗಾದ್ರು ಮಾಡ್ತೀವಿ.
ಜಲ್ದಿ ವಯತ್ರಿ ಮತ್ತಾ.
ನೀ ಎಷ್ಟುಕೋತ್ರಿ.
ನಾವು ಒಂಬತ್ತುಕ್ಕ ಓತೀವಿ ನೋಡು. ಒಂಬತ್ತು ಒಂಬತ್ತುಕೋಯ್ತೀವಿ ನಾವು.
ಹಾ ಎಷ್ಟುಷ್ಟ ಆತದ.
ಹತ್ತುಕ್ಷಾಟ್ ಆತ್ದ ಹತ್ತು ಹತ್ತುಕ್ಕ.
ಅಂತಕಾ
ಹ್ಮ್
ಊಟ ಗೀಟ್ಟ ಎಲ್ಲ ಮಾಡಿ ಓಯ್ತಿರಿ.
ಹ್ಮ ಊಟ ಅದೆಲ್ಲ ಮಾಡೋತಿವಿ.
ಮನ್ನೆ ಪಿರಡ ಯಾರ್ ತೋಂಡ್ರು.
ಮನ್ನೆ ಪಿರಡ ಮ್ಯಾಥ್ಸ್ ತೋಂದಳ.
ಹಲೋ
ಮ್ಯಾಥ್ಸ್ ಮ್ಯಾಥ್ಸು.
ಹಾ ಯಾರ್ಡನೆ ಪಿರಡು.
ಏನಪ್ರಡ ಹಓಬಳೇಶ್ ಅಂತನ್ ಅವತ ನಾನನ್.
ಹಾಂ
ಹ್ಮ್ ಮೂರನ ಪೇಡ ಕನ್ನಡ ತಂದಾರ
ಹಾ
ಆಕ್ನ ಪ್ರ್ರೀಡ ಬಾಟ್ ನಿ ತೊಂದರು.
ಹಾ ಆತ್ ಮಿನಿಗಾನ. ಊಟ ಗಿಟಾ ಅಲ್ಲೆ ಮಾಡ್ತಾರೆ ಬಂದ್ ಮಾಡ್ತಾರೆ. ಹಾ. ಹಲೋ ಹಲೋ..... ಹಲೋ. ಹೊಲಕ್ಕ ಹೋಗಿದ್ದ. ಹಲೋ ಒಳಕ್ಕಿದೆ ಹೋಗಿದ್ಯಾ.
ಹೊಲ್ಲಕ್ ಹೋಗಿ ಬನ್ನಿ ನೀವ ಹೋಗಿದ್ದ್ಯಾ.
ಹಾ ಹೋಗಿದ್ಯಾ.
ಏನ್ ಮಾಡಿ ಬಂದಿದ ಹೊಲಕ್ಕ ಹೋಗಿ.
ಅವಸೊಂದಿ ತಗದಬಂದ್ಯಾ.
ಹೌದಾ.
ಏನು.
ನಾ ಶಂಂಗಾರದ ಬನ್ನಿ.
ಹೌದ.
ಹ್ಮ್
ಶೇಂಗಾ ಹರದ್ ಶೋಡ್ ಕಟ್ಟಿದಲ್ಲ.
ಕಟ್ಟಿ ಬಂದಪ ಹಾ...
ಶಂಗಾನ.
ಹ್ಮ್ ಬೇಕನ್ ಒಂದಿಷ್ಟು ಶೇಂಗ.
ಬೇಡ ನಾರ ನೀ ಮ.
ಓ ಆ ಕಡೆಗೆ ಈಕಡೆ ತಿಂತಾವವು.
ಎ ಮಲ್ಲ ಶಂಕರ್ ಸೂರ್ಕಟ್ಟೆ ಬಿಂಡಿ ಈ ಕಡೆ.
ಹೌದ.
ಹ್ಮ್.....
ಹ ಹ
ಅ ಇದು
ಆ..
ಏನ ಹಾಕಿರಿ ಹೊಲದಾಗ.
ಹೊಲ್ದಾಗ ಶಂಗ್ ಹಾಕಿದೀವಿ
ಹಾ ಯ ಬೀಸ ಹಾರ
ಬೀಜ್ ಶಂಗನ ಅವ್
ಅಲ್ಲ
ಸಂಗ ಶಂಗನೆ ಬೀಜಾ.
ಅಲ್ಲಲ್ಲ ಮಾಡಿ ಸ್ವಲ್ಪ ಚಲೋ ಬೀಜ.
ಬೇಜ ದಾಸರ ಉಪ್ಪ ಏನ ನೋಡಪ್ಪಣ.
ಹಾ ಆಯ್ತ ಪ್ರವಾಸಕಾ ಹೋಗಿದ್ಯಾ.
ಹಾ ಸ ಹೋಗ್ಬೇಕು ನಾಳಿಗಿ.
ಎಕಡಿ
ಈ ಕಡಿ ಯಾವ್ದಿದ. ಎಕಡೆ ಎಕಡೆ ಅಂದ್ರೆ ಮೈಸೂರು ಮಂಡ್ಯ.
ಹಾ
ಹೌದಾ
ಹ್ಮ್ ನೀವ್ ಎಕಡೆ ಎಕಡೆ ಹೊಂಟ್ರಿ.
ನಾವ್ ಬುರ್ಜ ಕಲಿತದ.
ಅಬೋ ಬ ಬ ಬಾ.
ದೂರ ದೂರಂಟಿವಿ ನಾವು.
ಬಾಳ ದೂರ ಆಯ್ತ್ ಪ.
ಹಾ
ಹ್ಮ್ ಹ್ಮ್
ಹಾ ಜಗ್ಗಿದೂರಾದ ನಾಳೆಗಿ ಎಲಿಗಿ ವಂಟಿ.
ಏಸ್ ಜನ ವಂಟ್ರಿ.
ಹಾ ಇಬ್ರೆ ಒಂಟಿವಿ ನಾವು.
ಇಬ್ರೇ
ಹ್ಮ್ ನೀವ್ ಎಷ್ಟು ಜನ ವಂಟ್ರಿ.
ಹ ನಾವ ಒಂದು ಮೂವತ್ ನಲ್ವತ್ ಜನ ಐವತ್ತು ಜನ ವಂಟಿವಿ.
ಓ ಹ್ಮ್ ಹ್ಮ್
ಜಗ್ಗೆಜನ ವಂಟಿವಿ.
ಹ್ಞೂ ಹ್ಞೂ ಮತ್ತೆ ಕೆಲ್ಸ ಏನ್ ನಡ್ದ.
ಕೆಲ್ಸ ಏನಿಲ್ಲ ಬರೆದು.
ಹ್ಮ್ ಹ್ಮ್
ಜಂಕ್ ಫುಡ್ ತಿನಬಾಡ್ದು ನಾನ್ ಸುಮ್ ಕುಂತಿನ
ಜಂಕ್ಫೂಡ್ ಆಯ್ತ್ ಪ ಇವತ್ತ್ ಹೇಳಿದೆಲ ನೀ ತಿನಲ್ಲ ಇವತ್ತಲೇಶಿಂದ ನಾ.
ಹ್ಮಾ ಜಂಕ್ ಫುಡ್ ಆರೋಗ್ಯಕ ಹಾನಿಕಾರ.
ಪ್ರೋಟೀನ್ ತಿನ್ಬಕಾ.
ಹಾ ಪ್ರೋಟೀನ್ ತಿನಬಕು.
ಹ್ಮ್ ಅವು ಬಾದಾಮಿ ಗೋಡೆಂಬ್ಯಾ.
ಹ ಅಲ್ಲ.
ಹ್ಮ
ಬಾದಾಮಿ ಗೋ ಗೋಡಂಬಿ ಕರ್ಚೋರಿ.
ಹ್ಮ್ ಹ್ಮ್
ಹ
ನಾಯ್ ಪ ನಾ ಇವಗೋಯ್ತು ಪೈಪ್ ತೋಂಬಂದ ಇಡತ್ನೀಗ.
ಹ ಮನೆಗೆಲ್ಲ ಆರಾಮ್ ಆರಲ.
ಹಾ ಆರಾಮಾರ ನಿಮ್ಮನ್ಯಾಗ ಹ್ಮ್ ಹ್ಮ್.
ಹಾ ಹೋಮ್ವರ್ಕ್ ಬರದ್ರ್ಯಾ.
ಹೋಮ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ನೀ ನೀ ಮಾಡಿದ್ಯಾ.
ಹಾನ್ ಮಾಡಿ ಸ್ವಲ್ಪಿಂಗ ಎಂಬತ್ತೈ ವರ್ಷನ್ ಕೊ ಅ ಒಂದ್ ಐವತ್ತು ಬರ್ನಿ
ಹ್ಮ್ ಹ್ಮ್
ಇನ್ನೊ ಒಂದ್ ಇಪ್ಪತ್ತೊ ಉಳದಾವ ನಾಳೆ ಮುಂೆ ಇರ್ಲಿಲ್ಲಾ ಇನ್ನ ಏನರ್ತ ಉಂಟೇನೋ
ಬಾಳ ಅದ ಹೈರಾಣ ಆತದ ಹತ್ತ್ ಎಂಬತ್ತೈಐದ ಕ್ವಶನ ಅಂದ್ರ
ಹ್ಮ ಒಂದು ಪಾತ್ರಲಿಂತ ಎಂಬತ್ತ ಏದು
ಶಾಪ್ ಹಂಗಾದ್ರ ಹುಷಿ ಹುಡುಗ್ರ ಹುಷಾರ ಆತವ ಅಂತ ಕೊಟ್ರ
ಹ್ಮ್
ಹ್ಮ್
ನಾ ಇದ್ರ ಸುಮ ಬರೆದೆ ಬರ್ತೀವಿ
ಹ್ಮ್
ಮುಂದ ಲ್ಯಾ ಬ್ ತೋರ್ತಾರ ಯಾವಾಗ ತೋರ್ತಾರ
ಯ ಮುಂದ ತ ಅಂತಾರ ಮುಂದ ನಿಮಗ
ಒಮ ಒಮ್ಮೆ ಜನಿವಾರ ತಿತಾರ್
ಹೌದಾ
ಹ ಅ ಎಕಡೆ ಬುಕ್ಕ ಕೊಟ್ರ ಎಲ್ಲ ನಿಗೆ
ಕೊಟ್ಟಿಲ್ಲ ಯಾನ ಕೊಟ್ಟಿಲ್ಲ ನಮಗ
ಕೊಟಿಲ್ಲ
ಹ್ಞೂ ಹ್ಞೂ
ನಮ್ ಕೊಟ್ರಪ್ಪಾ
ಬರಿ ಬರಿಬೇಕ ಜೋಗ್ಗ ಆದಾ ಅದ್ರಾಗ್
ಜಾಗಿ ಬರಿಬೇಕ್
ಹ್ಮ್ ಹ್ಮ್ ಪ್ರಾಕ್ಟಿಕಲ್ ಮುವತ್ ಕ ಮುವಾತ ಕೂಡತಾರ್ ತಗೊ
ಮತ್ತ ಮೂವತ್ ಮವತ್ ಮೂತ್ ಮುವತಾ ಕೊಡ ಸಂಬಂದೇ ಬರಬೇಕ್ ನಾವು
ಹ್ಮ್ ಅವು ಮುವತಾ ಮರ್ಸ್ತ ತೊಂದ್ಯ ಏನ ಮತ ಎಪ್ಪತ್ ಮರ್ಸನ್ ಕೈದಾಗಾ ಇರ್ತಾವ ಅಲ್ಲ
ಹ ಮತ್ತ ಅಜ ಅಜ ಸುಮ್ನೆ ಮೂವತ್ ಮಾನ್ಸ ಬರ್ದಲ್ ಬರ್ದ್ರ
ಹಂಗ ಅಂತ್ಯಾ
ಮೂವತ್ತು ಮೂವತ್ತ ಮಾತ ಅವ್ವೆ ಕೈ ಗಿಡಿತಾವ ನಮ್ಗೆ
ಹ್ಮ್ಮ್ ಹ್ಮ್ಮ್
ಹ್ಮ
ಹೌದ್ ನಿಮ್ ಕ್ಲಾಸ್ ನೈಟ್ ಜಿತೆಂದ್ರ ಅಂತ ಅನಅಲ್ಲವಾ
ಹಾ
ಹೊದುಸ್ತನಲ್ಲವ್ವ
ಯೆ ಅವ್ವ ಟಾಪರ್ ಹನ್ನ ಶಾಹಿರಾಮ್ ಕಿ ಬೆಳಗಾವಿ
ಓ ಹೌದಾ
ಮನೆ
ಹ್ಮ್ ಅವ ಮಾಂತೇಶ್ ಯಲಗೋಡ ಅಂತ ಬರ್ತಿದ್ನಲ್
ಅವ ಪುಲ ಟಾಪರ್ ತಪ್ಪ ಅವ ಈಗ
ಹಾನಾ ಇಲ್ಲ
ಆ ಯುನಿವರಲ್ ಆವಾ
ಹ ಪಾಪೋ
ಹಾ ಅವ ಮಲ್ಲಿಕಾರ್ಜುನ್ರ ಅವ ಫುಲ್ಲ ಟಾಪರಲ್ಲತ
ಹ್ಮ್ ಅದೆ ಅದೆ ಪಾರ್ ಹೆಚ್ಚಗ ಅದು ಸಾಯರಾಮ್ ಗಿತ್ತು ಪಾರ್
ಹಾ.
ಹುಂ
ಎಂ ಫಾರ್ಮದ್
ನಂದ ಸ್ವಲ್ಪ ಕೆಲ್ಸ ಅದ ನಿನಗ ಆಮೇಲೆ ಹಸ್ತನ
ಆ ಅಪ್ಯಾ ಇಡಲ್ಲಾ ಕೆಲ್ಸ ಅದ್
ಹೂಂ ಹುಂ ಹುಂ